ಚಲಯ
ಏನ್ ಮಾಡತೀರಿ
ಹ ಇಲ್ಲ ಸತ್ತಂತೂರ್ ಹನಿ ಉದರ ಕತ್ತದ ನಮ್ಮ ವಾಸ ಕೆಳ್ಸಕದಿಲ್ಲ
ಹ ಹ್ಮ್
ಮತ್ತ್ ಕೆಸ ಆಕತ್ತಲ್ಲ ತೆಂಗಿ ಆತ್ತಿಲ್ಲ
ಅಲ್ಲ ಸ್ವಲ್ಪ ಕೆಲಸ ಆತತಿ
ಈಗ
ಸವಲ್ಪೆಗಸ
ಏಯ್ ನೀ ಎಲ್ಲದ ಏನಿಲ್ಲ ಎಲ್ಲ ನಮ್ಮ ಈ ಕಡೆ ನಮ ಹೊಸತಿ ಹೊರಗೆ ಇದು ಬರಾಗ್ತದ ಮಳೆ ತಮ್ೂರನಿ ಹದ್ರಕಕ್ತದ ಸುಮ್ ಕೂತಿದ್ದೆ
ಇಲ್ಲಿ ಮಳಿ ಬರಾತತಿ
ಇಲ್ಲಿ ಮಾಡಗದು ಹಲ್ ಮಳಿ ಆ
ಹೊರಗ ಆಗದ ಟೂರಾಗ ಆಗತ್ತಪ್ಪ ಏ ಮಾಡೋದು ಅದು ಮಣ್ಣಿನ ಸ್ಮೆಲ್ ಬರ್ಬೇಕೈತಿ ಈಗ ಯಾಕ ಮಣ್ಣಿನ ವಾಸನೆನು ಬರಲ್ತ್
ಮಣ್ಣಿನ ವಾಸಿನಿ ಅದೊಂದು ಜಗತ್ತಿನ ಅತ್ಯುತ್ತಮ ಏನಾದ್ೂ ವಾಸ ಸುಗಾಸನೆ ಇತ್ತಂದ್ರೆ ಅದೇನ
ಹ್ಮ್ ಅದ
ಇದು ಅ ಸಿಟಿಯಿಂದ ಅವು ರಿಸಲ್ಟ್ ಬಂದಿದ್ದು ಪಲ್ಲಿ ಫಿತಾಂಶ ಬಂದಿದ್ದು
ಹ್ಮ್
ಅಂದ್ರ ಹ ಯಾವ ರಿಯಲ್ ರಿಸಲ್ಟ್ ಇರ್ತಾವಲ್ಲ ಅವು ಬಿಟ್ಟ
ಹ ಗ ಗತ್ತೈತ್ ಗತ್ತೇತ್ ಹಾ ಮೊದ್ಲೆಂತ
ಹ ಎಲ್ಲಾರಗ ಚಲೋ ಚೆಲೋನೇ ಸಿಕ್ಕಾವ
ಹ್ಮ್ ಎವದಾ ಪಣ ವಚ್ಚದ ಒಣ ಮಂದ
ಯಾರು
ಇವ ಹಚ್ಚದ ರಾಶ ಕೂಡ ಸದಣ ಅದಾವ
ಹಾ
ಅದ್ ಹಿಂಗ ಸಿಕ್ಕಾದ್ರೆ ಮತ್ತ ನ್ ಮಾಡದ್ರ ಹಂಗ ಹಿಂಗದ ಏನ್ ಹೇಳುದ್ಲ ನೀರಿ ನಾ ಅದ್ರ ಬಗ್ಗೆ ಕೇಳಿಲ್ಲ ಈಗ ನಾ ನಂದೇ ಅವನಿಗೆ ಈಗ ನಮ್ಮ ವಿದ್ಯಾಲಯದ್ದು ಈ ಸಿ ಘಟಕ ಸಿಕ್ ತಂದ್ರು ಬಂದ್ಬಿಡಪ್ಪ ಅಂದೇನೆ ಯಾಕಂದ್ರ ಅಂದ್ರ ನಮ್ಮ ವಿದ್ಯಾಲಯ ಸರಿ ಇಲ್ಲಾ ಆದ್ರೆ ಈಗ ಅವ್ನಿಗೆ ಬಂದಿರೋ ಆಹ ಮತ್ತತ್ ಇದಕ್ ರ್ಯಾಂಕಿಂಗ್ ನಮ್ಮ ವಿದ್ಯಾಲಯ ಚೆನ್ನಾಗಿ ಸಿಗುತ್ತೆ ಯಾಕೆ ನಮ್ಮ್ದ್ಯಾಲಯ ಸಿಗೋದು ಕಷ್ಟ ಒಂದ್ ಇದು ಅರವತ್ ಸಾವಿರಕ್ಕೆ ಇದು ಸಿಗದು ಈ ಸಿಗಟಕ ಸಿಗದ್ ಕಷ್ಟ ಆದ್ರೂ ಚೆನ್ನಾಗಿದ್ಲ ಮಾಡದು ಸಂದಯ ಅದೇ ರ ಬ್ರದ ಯಾವ್ ಸಿಗುತ್ತೋ ಅದಕ್ ಹೋಗಕೇನ ಹೆಂಗಿಂಗಂತ ಅಲ್ಲಿ ಯಾವ್ದ್ ಒಂದು ಮಾಡಾ ಇಲ್ಲಿ ಬಂದಿ ಅಂದ್ರು ನಾ ಇರ್ತೀನತ್ ಹೇಳಕತಿಲ್ಲ ಅಂದ್ರ ಈಗ ನೋಡ್ ಬ ಒಬಬ್ರು ಹೇತಾರ ಏನ್ ಇರ್ತತಿನ್ ಬರ್ಲಿ ಏನ್ರ ನೋಕೊಳ ಬಾ ಹಂಗಿಂಗ ಆತರ ಹೇಳ್ತಾ ಇಾ ಬರ್ಲ ನಮ್ಗೂ ಮತ್ತ ಈಗ ನಮ್ಗ ಹಳೇಶಾಲ ಒಬ್ಬ್ರ ಯಾರ ಇದು ಕಡಿಮೆ ಆದಂಗ ಆಗ್ಯಾರ ನಮಗು ಒಬ್ಬ ಯಾರ ಸಿಕ್ಕಂಗರಗ ಬಾತ್ ನಾನು
ನಾನು ಯಾರಾದ್ರೂ ನಮ್ ಬಗ್ಗೆ ನಾನನ್ಂತ್ರೂ ಅವ್ರಿಗೆ ಬರಕ ಹೋಗಬೇಡ ಅಂತೀನಿ ಯಾಕಂದ್ರೆ ಸುಮ್ಮನೆ ನಾವವು್ ಹೆಂಗಾದ್ರೂ ಬದುಕ್ತೀವಿ ಇನ್ನೊಬ್ಬಿಗೆ ಅಲ್ಲಿ ನಮಂತಲ್ಲಿ ಕರೆಸಿ ಅವರಲ್ಲಿ ಬದುಕ್ಲಿಲ್ಲ ಅಂದ ಅ ನಮ್ಮ
ನಮ್ಮ ನಮ್ಮ್ ಹೆಸರ್ಲ್ಲೇ ಇದು ಮಾಡ್ತಿರ್ತಾರ ಆರ್ಜಿಸ್ತಾರ ಆಮೇಲೆ
ಹರಾೆ ಹೋಗೋಣ ಬ
ಈಗ ನಿನ್ ಸ್ಥಿತಿನೇ ಬೇರೆ ಇತ್ತ ನಿನ್ಗ ಸಿಕ್ಕರೆ ಸಾಕಾಗಿತ್ತ ಆ ಸ್ಥಿತಿಗ್ದೆ ಈಗ ಅವ್ರಿಗೆ ಆಸ್ತಿ ಕರ್ಸ್ಕೊಂಡ್ಬ ಬಿಟ್ಟೆ ಅಂದ್ರ ಅವ್ರ ನಿನ್ ಹೆಸರಲ್ಲಿ ಮುಗಿತತ ನಾಕಕ್ ವರ್ಷನು ಬಿಡದೆೇ ಸರ್ ನಿ ಹೆ ಸರ್ ನಾನಗ ನಾನಗನಗೆ ಅದೇ ಅಂದ ನನಗೆ ಏಂಗ ಗೊತ್ತಾ ಈಗ ಹೇಳ್ಬೋದಿಲ್ಲ ಅದು ಈ ವಿದ್ಯಾಲಯಕ್ಕೂ ಈ ವಿದ್ಯಾಲಕ್ಕೂ ಆಮೇಲೆ ಕೊನೆಗೆ ಅವನಿಗೆ ಅಲ್ಲಿ ಹೋದ್ಮೇಲೆ ಅದು ಇದು ಆಗಂಗಿಲ್ಲ ಆಮೇಲೆ ಅವನಿಗೆ ಸುತ್ತ ಬ ಆಯ್ತಾ
ಎಷ್ಟೇ ಚಲೋ ಇದ್ದಿದ್ದು ಇದಕ್ ಹೋದ್ನು ಅವ್ನಿಿಗೆ ಸರಿನೇ ಅಂತ ಸಲ್ಲ ಒಂದ್ ಇಲ್ಲಾ ಅಂದ್ರೆ ಒಂದ ಇದಕ್ಕೆ ಸರಿ ಅನ್ ಅಲ್ಲ ಅವಾಗ ನಮ್ ಹೆಸರ ಮೇಲೆ ಎದು ಮಾಡ್ತಾರೆ ಅವ್ರು
ಅದಕ್ಕೆ ನಾವ್ನಿಗೆ ಏನಂತೆ ಈಗ ಹೋಗಂಗ್ ಹೋಗ್ಲ ಹೋದ್ಮೇಲೆ ಅಲ್ಲಿ ಹೋಗ ಅಭ್ಯಾಸ ಮಾಡು ಈ ಈಗ ಇ ಇರ್ತಾವಲ್ಲ ಇಸ್ರೋ ಡಿ ಆರ್ ಡಿ ಯ ಇವ ಕುೂಡ್ದಲ್ಲಾ ಪರೀಕ್ಷೆ ಬರ್ತಾವಕ ಬರರಿ ಹಂಗ ಹಿಂಗ ಅಂತೆ
ಹಾ
ಇಲ್ಲಿಕ್ಕ ಹೇರ್ ಸ್ಟಡೀಸ್ ಇದದ್ ಬರಯಪ್ಪಾ ಅಂದ್ಯೆ ಅವ ಏನ್ ತಿಳ್ಕೊಂಡ ಇಸ್ರೋ ಡಿ ಆರ್ ಇವರೆಲ್ಲ ದೊಡ್ಡ ದೊಡ್ ಅಂದ್ರ ಚನ್ರು ಇವರೆಲ್ಲ ಅಷ್ಟೇ ಹೋಗ್ತಾರ ನಮ್ಮ ಹತ್ರ ಹೋಗ ಲ್ಲ ತಗೊಂಡ್ಕೊಂಡಾ ಅದೇ ಅಂದೆ ಅವ ಏನಂದ ಮತ್ತ ಸುಮ್ ಸುಮೇನ್ ದೊಡ್ಡ ದೊಡ್ ಕನಸುಗಳು ತುಂಬ ಹದು ಎಲ್ಲಾ ಹೇಕ್ ಹೋಗಬೇಡ್ರಿ ಆಗುದ ಹೇಳಂದ ನಾ ಏನಂದ್ಯಾ ನೀ ಹೆಂಗ ಅನ್ಕೊತ್ತಲ್ಲ ಇಸ್ರೋ ಡಿ ಆರ್ ಡಿ ಲ್ಲ ಓದಿಕ ತೋತಾರಲ್ಲ ಪೇಪರ್ ಅಷ್ಟ ಅ ಓದಿದವ ಅವಕ್ ಹೋಗಂಗಗೆ ಇಲ್ಲ ಬೇರೆದಕ ಏನಾರರು ನೋಡ್ತಾನ ಬೇರೆ ಯಾವ್ದ ಖಾಸಗಿ ಕಂ ಹೋಗ್ತಾನ ಯಾಕಂದ್ರ ಅಲ್ಲಿ ಅದಿಂತ ಜಾಸ್ತಿ ದುಡ್ಡು ಸಿಗುತ್ತ ಗರ್ಮೆಂಟ್ ಕೆ್ ಹೋಗಲ್ಲ ಯಾಕಂದ್ರೆ ಮೊದ್ಲಿಂದಾನ ಅರವತ್ತತ್ಪ್ಪತ್ತು ಸಾವಿರ ರೊಟ್ಟ ಕೊಡ್ತಾರ ನಾನ್ ಮಾಡ್ಬೇಕು ಅಭ್ಯಾಸ ಮಾಡ್ಬಾರ್ದ ಅಂತ ಹೇಳಕದಲ್ಲ ಇದತ್ ಮಾಡ್ಬೇಕು ಆದ್ರೆ ಇದಕಂತರು ಐತಿ ನೀ ಅಷ್ಟಾರ ಮಾಡ್ಬೋದ್ಲಿ ಈಗ್ ಮತ್ತೆ ನಿನ್ಂಗ ಬೇರೆ ಇದನ್ನ ಇಲ್ಲ ಸಾರಿ ಇಲ್ಲ ಬದಾನ ಮನ್ಯಾಗ ಬರೀ ಡಿಗ್ರಿ ಮುಗಸಂದಾರಿ ಹಂಗಿಂಗ ಅಂದ ಮತ್ತತ್ ಮುಗಸ್ಕುವ ಮತ್ತೆ ಕೆದ ಬರಕ್ತಿ ಸುಮನೆ ಲಾ ಆದ್ ಮಾಡಕೆಲ್ಲಾ ಇನ ಚೆನ್ನಾಗಿರ್ತತೆ ನಾನು ಇಲ್ಲ ಅವರು ಇದೇ ಮುಗಿಸಕೊಂಡಾರ ಸರಿ ಮುಗಸ್ಕೊಂಡೆ ಆ ಒಂದು ಈಗ ನೋ ಹೊರಗೆ ಈ ಬರ್ತಿರ್ತಾವಲ್ಲ ಅ್ರೆ ಈ ಈ ಹೊರ ಟ್ಲ್ತ್ ಮುಗತ ಆದ್ರೆ ಂಗ ಗೊತ್ತಾ ಬಹಳ ಇದ್ರೊಳಗ ಇರ್ತಾರ ಸಂಶಯ ಒಳಗೆ ಅದು ಮಾಡ್ಲಿ ಅದು ಮಾಡ್ಲಿ ನಾನು ಅದೇ ಇದ್ದೆ ನಾನುಗ ಅದೆ ನಾನು ಗತ್ತಲ್ಲ ನಂಗ ಅನ್ಸೊ ಮಿಟ್ಟಿಗೆ ಎಲ್ಲ ಕೆಲ್ಲ ಹನ್ನೆಣತಿ ಮುಗಿ ತನಕ ಇಂಜಿನಿಯರಿಂಗ್ ಅಂತ ಅಂದ್ರೆ ಬರೀ ಅಭಿಯಂರ ಆಗುದ ಅಷ್ಟೇ ಅಭಿಯಂರೊಳಗೆ ಮತ್ತೆ ಎಷ್ಟ ಘಟಕಗಳು ಏನೇನು ಕ ಗಣಕ ಕಂತ್ರ ಆ ಕರೆಂಟ ಇ ಇದು ವಿದ್ಯುತ್ ಅದು ಇದ ಏನ್ ಗೊತ್ತಿಲ್ಲಲ್ಲ್ರೊಳಗ್ ಬರ್ತರ ಟಕ ಇರ್ತ ಅಂತ ಗೊತ್ತಾ ನಿಂಗ ಈಝಿ ಇರುತ್ತ ಸೇಯಸ್ ಇರ್ತ್ತ ಗೊತ್ತಿತ್ತ
ಹಾ
ಗೋತ್ತಿತ್ತ
ಗೊತ್ತಿಲ್ಲ ಏನೋ ನನ್ ಏನೋ ಅಷ್ಟು ಇದು ಮಾಡಾಗತ್ತಿಲ್ಲ ಅದಕ್ಕೆ ಸುಮಮ್ಮನೆ ಹೂನ್ತ
ಅಲ್ಲ ಈಗ ಟ್ವೆಲ್ತ್ ಮುಗಿದ್ಮೇಲೆ ನಿಂಗ ಇಂಜಿನಿಯರಿಂಗ್ತ್ ಗೊತ್ತತ್ತು ಇಂಜಿನಿಯರ್ ಒಳಗ ಇಷ್ಟು ಘಟಕಗಳು ಅ್ದ ಗೊತ್ತತೆ ನ ಇ ಸಿ ಐತಿ ಸಿ ಎಸ್ ಅದ ಅಬ ಶಗ ಕೊತಲ್ಲ ಹಾ ಇದ್ದ ಸಮಸ್ಯೆೊಳಗೆ ನಾನು ಇದ್ದೆ ಯಾವ್ದ್ ಮಾಡಲಿ ಯಾವ್ದ್ ಮಾಡ್ಲಿ ಈಗ್ ಗೊತ್ತೈ ನಾನು ನಾನು ಈಸ ಘಟಕ ಹೋದ್ ಅಂದ್ರೆ ನ ಚೆನ್ನಾಗಿರ್ತತಿ ಯಾಕಂದ ನ ಗಣಿ ಅುೆಚ್ಚ ಎಲ್ಲ ನಡತಿತೆ
ಹಾ
ಈಗ ಮಾಡ ಬರ್ಲ್ಲಾ ಅದಕ್ಕೆ ತಲಿ ಕಟ್ಸ್ಕೋ್ ಬಿಟ್ಟೇನೆ ನಾನುನಿಗೆ ಅದೇಂದೆ ನೀನು ಮತ್ತ ಈ ಆ ಕಾಲ ಈಗ ನೀಿದ ವಿದ್ಯಾಲಯ ಬಗ್ಗೆ ತಲಿ ಕಟ್ಟಿಸಕಬ ಬಿ್ರೆ ಎಲ್ಲಿೋದರು ಚೆನ್ನಾಗಿ ದಲಿ ಅ ಒಂದ ನೋಡಿನ ಕೈಗಿರೋದು ತಂದೆ
ಅದೇ ಈಗ ಎಲ್ಲದನು ಅದೇ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ಅದು ಬಾಗಾವಗಳು ಇರ್ತಾವಲ್ಲ ಒಂದ್ ಯ್ದಾದ್ರೂ ಆ ರ ಎಲ್ಲಾದು ಭಾಗ ತಗೊಂಡು ಯಾವ ಎಷ್ಟೇ ದೊಡ್ಡ ಕಾಲೇಜ ಸರಿ ಕಾಲೇಜ್ ಇದ ಇದನು ಅಲ್ಲಿ ಓದಿ ಅ ಇದು ಭಾಗನ ಚೇಂಜ್ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ತಾ ಇದ್ದವ
ಇಲ್ಲ ಅದ್ನು ಸರಿನೇ ಆದ್ರ ನಾವ್ನಗ ಅದೇ ಹೇಳ್ದ ಹಂ ಅನ್ಕೊಂಡೆ ಈಗ ಹೋಗ್ಯಾರ ಆ ಈಗ ಮದ್ಲೆೇ ಗಣಕ ಯಂತ್ರೊಳಗ ಸ ಇದ ಏನಂತಾರ ಸೀಟ್ಗಳು ಕಡಿಿ ಮಾರಿ ಆಳಕ್ ಕಡಿಮೆ ಮಾಡ್ಯಾರ ಈಗ ಸೀಟ್ ಸಿಗೋದಂಂತ ಕಷ್ಟ ಅದ್ರಾಗ ನಿನ್ಂಗೆ ಅನ್ಕೊಂಡು ನಿನ್ ಇದು ನೀವ್ ಹೋಗಿರ್ತತಿಲ್ಲ ಆ ತರಗತಿನಾಗ ಎಲ್ಲೂ ರಜೆ ಅನ್ಕೊಂಡ್ ಬಂದಿರ್ತಾರ ಅಲ್ಲಿ ಹೋದ್ಮೇಲೆನು ಸ್ಪರ್ಧೆ ಇದ್ದೇ ಐತೆ ಹೋಗ್ಬೇಕಂದ್ರ ಅಷ್ಟು ಸುಲಭ ಇಲ್ಲ
ಹ್ಮ್ ಹ್ಮ
ಏನ ನಮ ಇದ್ದಲ್ಲಏನ್ ನಡೀತದ
ಅಚ್ಚಾ
ಈಗ ಬತ್ ನೋಡ ಮಣ್ಣಿನ ವಾಸನ ಹ ಎಲ್ಲಿ ನಿನ್ಗೆ ಏನಕ್ಕೆ ಗತ್ತ ನಮ್ದು ನಿನ್ ಒಂದು ನಂದ್
ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ನೀನು ಇದ್ರಲ್ಲಿ ಅದು ಏನ್ನ ಬಿಟ್ಟೆ ಬಿಟ್ಟೆ
ಯಾರಿಗೆ ಅಂದ್ರೆ ಹಳೆ ಸ್ನೇಹಿತರ ಈ ಸ್ನೇಹಿತರ
ಹಾ ನಿಮ್ಮ ಹಳೇ ಸ್ನೇಹಿತರು
ಇಲ್ಲ ಕೆಲ್ಸ ಇದ್ದಾಗಟ ಫೋನ್ ಹತ
ಕೆಲ್ಸ ಎಲ್ಲಾರ್ದಾಗ ನಿಮ್ಮ ನಿಮ್ಮ ಇದು ನಿಮ್ಮ ಗುಂಪಿನ ಅಧ್ಯಕ್ಷರ ಆಗಿದ್ರಲ ಅವ್ರದಏನಾಯ್ತ
ಯಾರ್ಗು ಗತ್ತ ಚ್ಚಲ್ಲ ಯಾರಿಗು ಹಚ್ಚಲ್ಲ ಯಾರು ಯಾರಿಗು ಹಚ್ಚಲ್ಲ ಯಾಕಂದ್ರ ಎಲ್ಲ ಎಲ್ಲೆಲ್ಲದ್ೂ ಗೊತ್ತಿಲ್ಲ ಯಾವ ಒಬ್ಬನು ಫೋನ್ ಇಚ್ಚಿಲ್ಲಾ
ನಿಮ್ಮ್ ಅಧ್ಯಕ್ಷನೇನೆೇ ಮತ್ ಬಿಟ್ರೆ ನೀವ್ ಹೆ್ಯಾಂಗಗೆಪ್ಪಾ
ಅಧ್ಯಕ್ಷ ಅಂದ್ರ ಯಾರಳ ಏನ್ ರಾಶ ಕೊಡದ ಯಾರ ಯವಾ ಇಲ್ಲಿ ಅದನಲ್ಲ ವೈದ್ಯಕೀಯ ಇದು ವಿದ್ಯಾಲಯ ಕಲಕ್ನಲ್ಲ
ಆಾ
ಯಾರ್ದ ಹೇಳಳ್ಕತ್ ಹೇಳನಿ
ನಿ ನಿಮ್ಮ ಶಾಲೆಯ ಅಧ್ಯಕ್ಷ ನಮ್ಮ ಭಾಗದ ಅಧ್ಯಕ್ಷ
ಅದೇ ಯಾರ ರಾಶ ಕೊಡಸದ್ ನಾವ ಏನೆಲ್ಲ ಹೊಯ್ಸ ಹ ಇವಾ ಅವ ಅವ ಹಿಂದಿಯವಾ
ಹಾ
ಅವ ಅವ ಅವಂಗಂತ್ರ ಪೋನ್ ಚಲಪ ನಾ ಅವನಿಗೆ ಬಿಡಲಿ ಕೆಲಸ ಇದ್ದಾಗ ಇವ ಯಾರಿವ ಇದು ಐವತ್ ಮೂೂರು ಎಂಬತ್ ಮೂೂರು
ಹಾ
ಅವ್ನಿಗೆ ಫೋನ್ ಹಚ್ಚಲ್ಲ ಕೆಲ್ಸ್ದ ಗಟ್ಟಿ್ತನ ಅವನಿಗೆ ರಾಮಾಯಣ ಆಗಿರ್ನ ಕೆಲಸ ಇದ್ದಾಗಟ್ಟ ಹಾತಿನ ಇಲ್ಲಿಕ್ಕೆ ಅಚ್ಚಂಗಗೆಲ್ಲ ಅವನಿೂ
ಹ್ಮ್
ಹಂಗ ತಂಗಸ ನ ಇದತ್ತಲ್ಲ ಹ ದೋಸ್ತ್ರಗ್ ನೆನ್ಪರ್ನತ್ತಲ್ಲ ಈಗ ಅವ್ರಗ್ ಪೂನ್ ಕೇಶ ಇದು ಸುಮನೆ ಮಾತಾಡ್ಕತ ತಲೆ ತಿಂತಾರಪ್ಪ ಅನ್ಕೋಬಾರ ಮಾಡಕ್ ಅದ್ರ ಸಲಹಾಗಿ ನಾ ಅವ್ರಿಗೆ ಹಚ್ಚಲ್ಲ ಕೆಲ್ಸದ್ದ ಕಟ್ಟಿಿಸ್ತೇನೆ ಆದ್ರೂ ಮೆ ಒಬ್ಬ ಫೋನ್ ನ್ ನಮ್ಮನೆೆಲ್ಲ ನೆನಪಾರಿ ರ ಹೊಸ ಗಿಡರ್ ಸಿಗಣ ನಮ್ಮನ್ನೆಲ್ಲಾ ನೆನ್ಪಾರಿ ಹಂಗ ಹಿಂಗಂದ
ಹ್ಮ್
ಏನ್ ಹೇಳ ಅವನಿಗೆ ಸರಿ ಇಲ್ಲ ನೀ ನೀ ಆರಾಮಂಗಿಂಗ ಅದು ಅದ್ಮೇಲೆ ನಾ ಹಚ್ಚಲಿಲ್ಲ ಯಾಕಂದ್ರ ಆ ನನ್ ಮಕ್ಳ ನ ಸ್ಲ್ಪ್ ಜಾಸ್ತಿ ಕಳಸತ ಸರ್ಪದ್ರ ಸಲನ್ ಆಚೆನ್ಸ್ ಬರ್ಲ್ಲ
ಹ್ಮ್ ಹ್ಮ್ ಹ್ಮ್
ಅದ್ಕ ಹ್ಮ್ ಅಂದ್ರೆ ಅವ್ರು ತಪ್ಪ ತಿಳ್ಕೊಂಡಿರ್ಬೋದು ಬಾ ಮಾಡಿ್ ಫೋನ ಚಲೋ ನಮ್ಮ ನೆನಪಾರಏನ ನ ಗೊ ಇತ್ತದಲ್ಲ ಅದು ಏನದ ಹಿನ ಕ ಅದ ನಾ ಬಿ ಹೋಗ್ ಬಿಡತ್ತ ಹ್ಮ್ ನಿನ್ನೆ ಅದು ಹೇಳಾಕತನಲ್ಲ ಒಂದ್ ಜಗಳ ಆಯ್ತ ಈಗ ಕೆಲ್ಸಕ್ ಹೋಗಿದ್ದೆ ನಾನು ಹೇಳಿದನ ನೀ ಕೆಲ್ಸಕ್ ಹೋಗ್ತ ಸಂಂಗಯತ ಅವನ ಹತ್ರ ಏನಾಯ್ತ ಅಂದ್ರೆ ಅವನ್ ನನ್ಗೆ ಎರಡುವರೆ ಸಾವಿರ ರೂಪಾಯಿ ಕೊಡ್ಬೇಕಾಯತ
ಹ್ಮ್
ಎರಡು ವರ್ಷ ಆದದನ ನಾ ಹೆಡ್ನೂ ನಮ ದೋಸ್ತ್ ಕೊಡ್ಬೇಕಾ ನ ಹನ್ನೆಡ್ನೂ ನಂದ ದೋಸ್ತನು ಬಂದಿದ್ ನನ್ನ ಜೊತೆ
ಹಾ
ಹ ಯೋಚನೆ ಮಾಡ್ಲ ಒಂದ್ ತಿಂಗ್ಳಯ್ತು ಕೊಡ್ಲಿಲ್ಲ ಕೊಡ್ಲಿಲ್ಲ ಬಾಳ ಕಾಡ್ದ ಅವ ಇಲ್ಲ ನಮ್ಮ ಬೆಂಗ್ಗಳೂರ್ ಪಕ್ಕದವನೆ ಹ ಅವ ಏನ ಕೊಡ್ಲಿಲ್ಲ ನಾ ಅಂದ್ರರು ಕೊಟ್ಟ ಬಿಡು ಅದು ನಾ ಅವ್ರ ್ರ ಕಡೆದ ಅವ್ ಕೇನೆ ಒಬ್ನಿಗೆ ಕಳ್ಸಿದೆ ನೋಡ್ಲಿ ಹಂಗ ಕೊಡವ ಅವ್ಗ ನೋ ಇದ್ ಮಾಡ ಅವ ಇಲ್ಲ ಸರಿ ಯಾರ್ ಹೇಳತೇನ ಅಂದ ಅವತ್ ಹಾಕ್ಬಿಟ್ಟ ದುಡ್ ಅವ್ನು ಹೇಳೋ ಪುರ್ಸ ಎಾಪಸ್ ನೀ ಹೇಳ್ೇಬ ಬಿಿಲ್ಲ ಹಕ ನಂದು ಎ ದುಡ್ಡು ಮತ್ತತ್ ಎರನೇ ಸಲ ಸಾವಿರ ರೂಪಾಯಿ ಕೊಡಕ್ ಮತ್ತ ಒಂದ್ ತಿಂಗಳ ತಗೊಂಡ ಆಕ್ದ ಈಗ ಮ್ಯಾಲಿಂದ ನಾಕ್ನೂರುನ್ ಕೊಡ್ಬೇಕಐತವ ನನ್ಗ ನಾಕ್ನೂರ್ಂದ ಮಾತ್ು ಮರೆಸಿ ಮುನ್ನೂರುಕ್ ಬಂದ
ಹಾ
ಮುನ್ನೂರ ಅಂದ ಸರಿ ಹದನೂರು ಕೂಡ ತಜೆ ನಾ ವಾರಕ್ಕೊಂದ್ಸಲ ಕೇಳ್ತಿದ್ದೆ ವಾರಕ್ಕ ಒಂದ್ಸಲ ಅಷ್ಟ ಷ್ಟ ಕೇಳ್ತೆ ಅವ ಎಲ್ಲಿ ಸಿಕ್ತಿದ್ದ ಅಲ್ಲಿ ಕೇಳ್ತಿದ್ದೆ
ಹ್ಮ್
ಒಮ್ಮೆ ಮೀರ್ ಜಳಕ ಮಾಡಕ್ ಹೋದಾಗ ಅಲ್ಲಿ ಸ್ನಾನ ರೂಮ್ ನೆಕ್ಸ್ಟ್ ಅಲ್ಲಿ ಕೇಳ್ತಿದ್ದೆ ದುಡ್ಲ ಮಚ್ಚ ಊಟ ಕೂತಾ ಕೇಳ್ತಿದ್ದೆ ಇಲ್ಲೇ ದುಡ್ದಕ ಯಾರ ಹತ್ತು ದಿಂದ ಕೊಡ್ತಾರೆ ಬಹಳ ದಿನ ಅಂದ್ರ ನನಗಂತತ್ರ ಎಲ್ಲ ಕಡೆ ಮೂರ್ನಾಲ್ಕ ದಿನಾಗ ಬರ್ತತಿ ಹತ್ತು ದಿವಸ ಎರಡು ತಿಂಗಳು ತಗೊಂಡು ನಿನ್ನ ಹಾಕ್ಲಿಲ್ಲ ನೀನ್ ಹತ್ತ ಬಿಡತು ಜಗಳ ಸರಿ ಒಂದು ಸಕಂಡ್್ತನೆ
ಹ್ಮ್